ಯ ಆರಾಮ ಪ ನೀ ಆರಾಮ ಅಲ್ಲ
ಹಾ ನಾನ ಆರಾಮ ನೋಡಪ್ಪ ಊಟ ಆಯ್ತಾ
ಆಯ್ತ್ ನೋಡ್ ನೀವು ನಿಂದು
ಹೂ ನಮ್ದ್ ಆಯ್ತು ಊಟ
ಹ್ಮ್ ಏನ್ ನಡೆಸನ
ಹಾ ಏನಿಲ್ಲ ನಾನೇ ಇನ್ನೀಗ ಜಸ್ಟ್ ಕಾಲೇಜ್ ಬಿಟ್ಟು ಬಂದ್ಯಾ ಕಾಲೇಜಕ ಹೋಗಿದ್ಯಾ ಕಾಲೇಜ್ದ ಕ್ಲಾಸ್ ನಡಿದಿರತ್ತದ
ಹ್ಮ್
ಹ್ಮ್ ನಮ್ ಕಾಲೇಜ ಸ್ಪೋರ್ಟ್ಸ್ ಆಡ್ಸಕ ಕುಂತಾರ
ಹ್ಮ
ಹ್ಮ್ ಸ್ಪೋರ್ಟ್ಸ್ ನಡ್ತದ ಈಗ
ಹ ಇಲ್ಲಿ ಹಾಸ್ಟೆಲ್ ದಾಗ ಇಲ್ಲಿ ನಾನು ಅಡಗಿಯರ ಊಟನೇ ಅಡಿಗೆ ಸರಿಯಾಗಿ ಚೆನ್ನಾಗಿ ಆಗ ಊಟಾನೇ ಹಾಕಲ್ಲ ಅವರು ಸಚ್ನ್ನದ್ ಅಡ್ಗಿನೇ ಮಾಡೋದಿಲ್ಲಾ ಬರೀ ಹುಳ ಹಾಕಿರ್ತಾರ ಏನಾರು ಒಂದ್ ಹುಳ ಬಂದಿರ್ತವ ಬರೀ ಅಡಗಾಗ ಮತ್ತ ಕ್ಲೀನಸ್ ದೆ ಎಲ್ಲ ಕಸ ಕ ಸಚ್ಚ ಹುಡುಗಲ್ಲ ಹಸ್ಟೆಲ್ದಾಗ ಹ
ಯಾರ ನೀಮ್ಮ ಮಾಸ್ಲ್ಲ ಕಡಿಕ್ಕೆ ಮಾಡಿ್ರ
ಹ್ಮ್ ಅಡಗ ಮಾಡಾರ ಕ್ಲೀನ್ಸ್ ಮಾಡೋದಲ್ಲ ಅವ್ರು ಅಡಗಿನೇ ಸ್ವಚ್ ಮಾಡಲ್ಲ ಬರ್ತಾರ ಹತ್ ಗಂಟಕ್ಕ ಅಷ್ಟ ಲೇಜಿ ಪರ್ಸನ್ ಹ್ಮ್
ರಿಂದ್ರ ಒ ಕೆಲ್ಸ ಹೊಟ್ಟೆ ಕೆಲಸನ ಮಾಡಲ್ಲ ನಿಮ್ಮ ಮಾಸ್್ರ
ಮನ್ಯಾಗ ಮಾಡಿದಂಗ ಮಾಡಲ್ಲ ಹಚ್ಗಂದ
ಅಡಿಯನ್ ಕರೆಕ್ಟ್ ಟಮ್ ಮಾಡ್ತಾರಲ್ಲ
ಅಡಿ ಮಾಡ್ತಾರ ಅರ್ಧ ಮರ್ಧ ಪ ಅನ್ನ ಅಕ್ಕಿ ಕುದಿರಲ್ಲ ಒಂದೊಂದ್ಸಲ್ಲಿ ಅನ್ನ ಒಂದ್ಸಾಲ ಕುದಿರ್ತ ಕುದಿರಲ್ಲ ಅನ್ನದ ಚೋಲ ಆದಾಗ ಸಾಂಬಾರ್ ಚಲ ಆಗಲ್ಲ ಸಾಂಬಾರ್ ಚೋಲದಾಗ ಅನ್ನದ
ಮತ್ತ ವಾಡನ್ ಸರ್ನ ಕರೆಕ್ಟ್ ಏ ಕೊಡ ಸಲ್ ಸಾಮಾನ ಪ್ರೇಮಾಣ ಎಲ್ಲ ಸರ್
ಹ ಅವ್ರೆಲ್ಲ ಕೊಡ್ಸ್ತಾರ ಮರ ಇವ್ರು ಅಡಿಗಾರ್ ಬರಲಿ ತಪ್ಪದದ
ಹ್ಮ್ ಅಡಿಯಾರ ತಪ್ಪದಾನು
ಹ್ಮ್ ಅಡಿಗೆಾರ ಕ್ಲೀನ್ ಅಡಗೆ ಮಾಡಲ್ಲ ಯಾರನ್ಪ್ಪ ಎಲ್ಲಾ ಬೇಾಸ್ರ ಆಗಬ ಬಿಟ್ಟದ ಆ ತೆಲಗ್ ಯಾವವುೂ ಹೂವು ಹಾಕ ಅಂತ ಹತ್ ಆಯ್ತ ಮಾಡಲ್ಲ ಅವ ಅವ ಒೊ ಕುಲ ಬಿದ್ದ್ ಬಿಡ್ತ ತಲನು ಹಾ
ಹ್ಮ್ ಅಡಿ ಆಗ್ತಿಲ್ಲಂಗ ಕೂಲ್ ಬರ್ತವಲ್ಲ ಹ್ಮ ಅವ ಕರೆಕ್ಾಗಿ ಅದುಾರ ಕೇಪದ ಒಂದು ಮಾಸ್ಕನ ಅಮರ್ದೆಳಿಯಾಗ ಮಾಸ್ಕ
ಹ್ಮ ಅಂತ ಆಾಕಂದ ಮಾಡಂತ ವಾಡನ್ ಹೇಳಿವ ವಡನ್ ತಂದ್ ಕೊಡದ ಇವ್ ಅವ ವಾಡನ್ ಏನಂತ ಏಜೆನ್ಸಲ್ಲಿ ಏಜೆನ್ಸಿರ್ ಕೊಡ್ತಾರ ಏಜೆನ್ಸಿರ್ ತಂದು ಕೊಡಲ್ಲ ಆಗ್ಯಾರಪ್ಪ ಅಂತ ಅವ ಹೇಳ್ತಾನ ಇವರು ಅಡಗ್ಯಾರರ ಗಂಟುಗಳಕ ಇ ಏಜನ್ಸಿಯ ಮಾಲಕರಿಗೆ
ಹೌದೌದು ಗಂಟು ಬೆಳ ಹೋಗ
ಹ್ಮ್ ಏನ್ ಇದನ್ನೇ ಮಾಡಲ್ಲ ಇವ್ರು
ಹ ನಾ ಕೇಳಿದೆೇ ಒಂದ್ಸತಿ ಯಾವಾಗ ನಿಮಮ್ಮ್ ಆಶದ್ರ ಅಡ್ಗಿ ಬಾರಿ ಮಾಡ್ತಾರ ಉಂಡ್ರ ಏನೋ್ ಸದ್ಯ ಬರ್ಬೇಕಕ್ ಬರ್ಬೇಕ ಅಂತ ಅಂತರ
ಒಂದೊಂದ್ಿನ ಮಾಡ್ತಾರ ಯಾವ್ರಂಗ್ ಪಂನ್ಕ್ಷನ್ ಇದ್ದ ಚಲೋ ಮಾಡತಾವ ಒಂದೊಂದ ದಿನ ಕ ಕೆಡಸಿ ಬಿಡ್ತ ಲೇಜಿ ಮಾಡ್ತಾವ ಒಂದೊಂದ್ಿನ ಚಂದೆ ಬೈ್ದಾಗ ಒಂದು್ ಆರು ಚಛಲ ಮಾಡ್ತಾವ
ಹಾ
ಹ ಇಕಂದ್ರ ಒಂದ ಒಂದ ವಾರ ಹಂಗೆ ಏ ಕೇಳಲಿಲ್ಲಂದ ಆಯ್ತಿ ಎಕಡಾರ ಮಾಡ ಹೋಗ್ಬಿಡ್ತಾವ ಮಧ್ಯಾಹ್ನ
ನಿಮ್ ಮಾಸ್ಲ್ದಾಗ ಚಿಕನ್ ಮಾಡ್ತ ಮನ್ಗಂಡ
ಹ್ಮ್ ಮಾಡ್ತಾರ
ಹ್ಮ ಚಿಕನ್ ಹೆಂಗ ಒಂದ್ಸತಿ ಇರ್ತಏ ಹದ್ಿನನ ಒಂದ್ಸತಿ ಇರ್ತ
ಹದಿನೈದು ದಿನಕ್ಕ ಒಿ ನೋ ಚಕ್ಕಾ ನಂಬಲ್ಲಿ
ಅದ ಕೊ ಮಣಗಂಡು ಮಾತ್ರಲ್ಲೇ
ಹ್ಮ್ ಚಲೋ ಮಾಡ್ತಾರ ಆ ಚಿಕನ ಕ ಹ್ಮ್ ಸುಖ ಮಾಡ್ತಾರ ಬರ ನಾಕ್ ಕೆಜಿ ತಂದಿ ಇರ್ತಾರ ಹ್ಮ್ ತತರ ಮೂವತ್ ತುಡಗರ್ತ ಎ ಸಲ್ತ ನೂರ್ ನೂರ್ ಗ್ರಾಮನ ಹಾಕಲ್ಲ ಬರ ಒಂದ ಒಬ್ರಿಗೆ ಹೆಚ್ಚು ಒಬ್ರ ಕಮ್ಮಿ
ಹಾ ಚಿಕನ್ ಹ ಚಿಕನ್ ಉಳ್ದದಿಲ್ಲ ಸವರ್ ಮನಿ ಯತರಾನ
ಹ್ಮ್ ಉಳ್ದು ಕಟ್ಟಿ ಹೋಗ್ಬಿಡ್ತಾ ತಿಪ್ಪ ಮಕ್ಕನ್ ಅಡಿಗೆ ಮಾಡಾರ ಅದಾರ ಇಲ್ಲಿ ಒಟ್ಟು ಕಟ್ಟಿ ಗೋಡು ಹೊಗ್ ಬಿಡ್ತಾರ ಅವರು ಹ್ಮ್
ಹೌದಾ ಹಂಗಿತ್ತ ಅಂದ್ರೆ ಹಾಸ್ಟಲ್ದಾಗ ಬಾಳೆ ಮಾಡ್ದ್ ಬಾಳ ಕಡಿಣ ಆಗಿಬಿಡ್ತದಪ್ಪ ಹ್ಮ್ ನ
ಹ
ಅದೇ ಅದೇ ಹೇಳ್ಬೇಕ ಮತ್ತೆ ಹಿಂಗ್ ಮಾಡತ್ತ ಅಂದ ಹಿಂಗ್ ಮಾಡತ ಅಂತ ಅಂದ್ರೆ ಹೆಂಗ ಹ ಹಾಸ್ಟಲ್ ಒಕ್ಕಲಾಗಲ್ಲ ಹ ಹ ಹಾ
ಕತ
ಸ್ವಲ್ಪ ದೂರನೇ ಇರ ನೀನು ದೂ ಸ್ವಲ್ಪ ದೂರನೇ ಇ ರ ಹತ್ತ್ರ ಬರಕ್ಕೆ ಹೋಗಬೇಡ
ನೀ ಇಲ್ಲೇ ಇದಲ್ಲ ಮರಯ ನೀನ್ ಈ ಕಡೆ ಬಂದಿ ನಾವ್ ಹೊರಗಡೆ ಹೊಂಟಿದ್ದೆ
ಹ ಇವಾಗ ಹೆಂಗ ಹಾಸ್ಟಲ್ ಹೆಂಗೆ ಕರೆಕ್ಟ್ಾಗಿ ಅ ಮಾಡದೆಲ್ಲ ಕಲ್ತಾರ ಏನ ಅವ್ರಿಗಏನ್ ಟ್ರೈನಿಂಗ್ ಕೊಡ್ಬೇಕ
ಹ ಅವ್ರಿಗ ಏನ ಟ್ರೇನಿಂಗ ಕೊಡಬೇಕು ಅವ್ರಗ ಏನ ಅಡಿಗೆನೇ ಮಾಡಕ್ ಬರಲ್ಲ ಅವರು ಮನ್ಯಾಗ ಮಾಡಿ ಇರ್ತಾರ ಅಲ್ಲಿ ಅಟ್ಟೆ ಟೆಸ್ಟ್ ಮಾಡಿರ್ತಾರ ಇಲ್ಲ ಒಂದ್ ಮೂವತ್ ಮಂದಿ ಇರ್ತಾರ ಟೇಸ್ಟ್ ಆಗಲ್ಲದು ಹ್ಮ್
ಇವಾಗ ಅವ್ರರಿಗೆ ಟ್ರೈನಿಂಗ್ ಕೊಡಬೇಕು ್ರೈನಿಂಗ ಕೊಡ ಅಡಗೆ ಮಾಡಕಂತ ಚಕ ಸಮ್ಮ ಅಡುಗೆ ಮಾಡಕಂತ ಯಗ್ ಬೇಕನ್ತ ಅಂಗೇ
ಎಲ್ಲಿರ ಅಡ್ಗೆ ಮಾಡೋದು ಟ್ರೈನಿಂಗ್ ಕೊಡಂಗಿದ್ರನ್ ಅಲ್ಲಿ ಎಲ್ಲಿರ ಸಂಜ ವಡನಿಗೆ
ಹಾ ನೀವ ಹೇಳ್ಬೇಕ ಅಲರ ಕಲ್ತ್ಸ ನೀವ ಅಡಗ ಟ್ರೈನ್ ಕೊಡ್ತರ ಸರ್ ಅಂತಸ ನೀವು
ಇಲ್ಲಂಬ್ರ ನಾವು ಅವ ವಾಡನ್ ಕೇಳ್ದಾಗ ಬಿಟ್ಟು ಬಿಟ್ಟೆ ಅವಏನಂತಾಡನ್ ಬೀ ತಿನ್ನೋದ ಕೇತಾರೆ ನೋಡಿವ್ ಅಂತೇಳಿವ ಮೇಲೆ ಮೇಲಧಿಕಾರಿಗಳೇನ್ ಬಿಟ್ಟ ಬೇ ಊಟುಂದೆ ಕೇತಾರೆ ಅವರು ಓದುವುದಿಲ್ಲ ಬರೆಯುವುದಿಲ್ಲ
ಹ್ಮ ಹಾಸ್ಟಲ್ದಾಗ ಊಟ ಐತ ತಪ್ಪ ಅಂತ ಅಂದ್ರ ಕರೆಕ್ಟ ಆಗ ಓದಕ್ಕೆ ಬರೆಯಕ್ಕ ಮನ್ಸ ಇರ್ತದೆ ಸರಿಾಗಿಲ್ಲ ಅಂದ್ರೆ ಬ ಅ್ರ ಕಡೆ ನಮ್ಮನ್ಸ್ಸ
ಹಾ
ಹಾಸ್ಟಲ್ದಾಗ ಫಸ್ಟ್ ಕರೆಕ್ಟ್ ಆಗಿ ಊಟ ಇರ್ಬೇಕ್
ಹ್ಮ್ ಊಟ ಇದ್ರನೆೇ ಎಲ್ಲ ಅಲ್ಲ ಓದದು ಬರದು
ಹ್ಮ್
ಮನ್ಯಾಗ ಓದದು ಬರಿಯದು ಕೇಳಲ್ಲ ಮೊದ್ಲು ಊಟ ಹೆಂಗ ಅದಲ್ಪ ಅಂತ ಕೇಳ್ತಾರೆ ಊಟನೇ ಇದ್ರೆ ಎಲ್ಲ ಆರೋಗ್ಯ ಅ ಆರಾಮ ಇರ್ತಾರೆ ಇಲ್ಲ
ಹ್ಮ್ ಫಸ್ಟ್ ಆರೋಗ್ಯ ಮುಖ್ಯ
ಹ್ಮ್ ಮೊದ್ಲು ಆರೋಗ್ಯ ಮುಖ್ಯ
ಮತ್ತ ನಿಮ್ ಕಡೆ ಹಾಸ್ಟಲ್ದಾಗ ಏನು ಮಾಡ್ತಾರ ಸ್ಪೆಷಲ್ ಸ್ಪೆಷಲ್
ಸ್ಪೆಷಲ್ ಏನು ಮ ಇವಿಗೆ ಸ್ವೀಟ್ ಮಾಡಕ್ ಬರಲ್ಲ ಮ್ರ ಸ್ವೀಟ್ ಮಾಡ್ಲಾರ ಸರಿ ಅಂದ ಹೊರಗಿಂದ ಎಲ್ಲ ಬರ ಕಲ್ಕನ ಗುಲಾ ಗುಲಾಬ್ ಜಾಮೂನ್ ವರ್ಗ ತರ್ಸಕೈತಿ ಒಮ್ಮ ಅದ ಯಾವ ಉಗ್ಗಿ ಮಾಡಂದ್ರೆ ಚೊಲನೇ ಮಾಡಿದಲ್ಲ ಬೆಲ್ಲ ಕಡಿಮಾಕದು ಏನಾರು ಒಂದ್ ಕಮ್ಮಿ ಆಾಕ್ಬಿಡ್ತಾರ
ಹ ಹಂಗ್ ಮಾಡಿರ ಅಂತಂದ್ರೆ ಆಯ್ತ ಆಗಲ್ಲ ಕೆಲ್ಸ
ಹಾ
ಹಂಗ್ ಮಾಡಿರಪ್ಪಾ ಅಂತಂದ್ರ ಹಾಸ್ಟೆಲ್ಲ್ದಾಗ ಎಲ್ಲ ಫುಡ್ ವೇಸ್ಟ್ ಆಗ್ತದ ಊಟ್ರ ಜಾಸ್ತಿನ ಊಟ ಮಾಡಲ್ಲ ಓ ತರ ಬರ
ಹಿಂಗ ಮಾಡ್ಯ ಹುಡುಗರು ಎಲ್ಲಾ ಊರಾಗ ಹೋಗಿಿಂದ ಒಂದ್ ಎರಡು ಕೆಜಿ ಹೆಚ್ಚಿ ಆಗಿತಾವ ಇಲ್ಲಿ ಬಂದ್ ಸರರ್ಗ್ತಾವ
ಹಾ ಅದಕ್ಕೆ ನಮ್ ಅವ್ವ್ ನನಗ ಏನಂದ್ಲು ಗೊತ್ತ ಇಲ್ಲಿ ಊರಾಗ ಇಗ ಮನಗ ಗಟ್ಟಿ ಮುಟ್ಟಿ ಇತಪ್ಪ ನಿನ್ನ ಹಾಸ್ಟೆಲ್ ಸೊರಗ್ತಿ ಅಂತಂದಳಾ ನಮ್ ಅವ್ವ ನನಗೆ
ಹ್ಮ್ ನಮ್ಮ್ ಅವ್ವ ಸಮಯಕ್ ಅಂದ್ರೆ ಎರಡ್ ಕೆ ಜಿ ಇಳ್ದಲ್ಲ ಪ್ಯಾಕ್ ಏನಾಗ್ಯದ ಅಂತಕೊಳ್ಳ
ಹ್ಮ್ ಹ್ಮ್ ನ ಹಂಗೆ ಅಂತರ್ ಮನೆಗೆ ಯಾಕ ಹಾಸ್ಟ್ಲ್ ಹೋದ್ರ ಯಾಕ್ ಹಿಂಗ ಆಗ್ತಿವಿ ನಾವು ನಮ್ಗೆ ಗೊತ್ತಾಗಲ್ಲ ಅಲ್ಲಿ ಫುಡ್ ವ್ಯವಸ್ಥೆ ಸರಿಲ್ಲ ಅದೇ ಅದು
ಹ್ಮ
ಅಲ್ಲ ಹಾಸ್ಟೆಲ್ ಇವಾಗ ಹೆಂಗ್ ಹಾಸ್ಟಲ್ ಮುಗೀತನ ಹೆಂಗೆ ಅಂಗೇ ಈಗ
ಹ್ಮ್ ಹಂಗೆ ಏನ್ ಮಾಡಕಲ್ಲ ಈಗ ಅಡ್ಮಿಷನ್ ಮಾಡಿ ಹಾಸ್ಟೆಲ್ಕ. ಮಾಡಿ ಹೋಗಬಕ್ಕಲ್ಲ ಹ್ಮ್
ಆ ಕಸ ಹುಡುಕ್ತಾರ ಎಗಡರ ಅರ್ಧ ಮರ್ಧ ಕಸ ಹುಡುಕ್ತಾರ ಒಂದೊಂದ್ ಅಲ್ಲಿ ಪೇಪರ್ ಹಳಿಅವ ಹಂಗೆ ಬಿಡ್ತ ಮೇಲೆ ಮೇಲೆ ಹುಡ್ಕೊಂಡು ಹೋಗ್ಬ ಬಿಡ್ತಾರ ಅಲ್ಲಿ ಸದಕ್ಕಿತ್ತದೆಲ್ಲ ಏನಿಲ್ಲ ಹೊರ್ಗಿ ಹಿಂಗೇ ಮಳೆ ಉಳ ಪುಡಿ ಆಗಿಬಿಟ್ಟ್ನು
ಹ್ಮ್ ನೀಟ್ನೆಸ್ ಮಾಡಲ್ಲ
ಹ್ಮ್ ನೀಟ್ನೆಸ್ ಅನ್ನೋದ ಇಲ್ಲ ಮ್ಯಾಗ ನೀರ್ ಹರ್ದ್ ಹಂಗೆ ಹೊಲಸ ಬಿದ್ದಾವ ಕಸ ಬೆಳೆಯದಲ್ಲ ಗಿಡಗಳು ಎಲಿಗಳು ಉದರಿ ಎಲ್ಲಾ ನೀ ಹೊಲಸ ಆಗಿಬಿಟ್ಟದ ಅಲ್ಲಿ ಮ್ಯಾಲೆ ತಿಪ್ಪದಂಗೆ ಅದ ಮೇಲೆ
ಹ್ಮ್ ಹೌದೌ ನೀವು ದಿನ ಹೇಳ್ ಹೋಗಪ ನೀವು ಹೇಳ್ದಲ್ಲಏಲ್ಲ ಅವ್ರಿಗೆ ಅದೇ ಬೇಕಾಗಿರ್ತದ
ಹಾ ಏನ್ ಹೇಳ್ಬೇಕೋ ಅಣ್ಣಾ ಅವ್ರಿ ತಿಳಿಯಲ್ಲ ಸ್ವಲ್ಪನು
ಹ ಅವ್ರಗ್ ತಿಳಿತ ಅಂದ್ರೆ ಅವ್ರ ಯಾಕ ಹಿಂಗ್ ಮಾಡ್ತಾರ ಅವ್ರಗ್ ತಿಳ್ಬೇಕ್ ಫಸ್ಟ್
ಹ್ಮ್ ಅವ್ರಿ ತಿಳ್ಬಕ್ ನಮ್ ಹುಡುಗ್ರ ಅಂತ ಹೇಳಿ ಸ್ವಚ್ಛ ನಮ್ಮ್ ಮನಿ ಇದಂಗ ಅಂತ ಹೇಳಿ ಕೆಲ್ಸ ಮಾಡ್ಬೇಕು ಅವ್ರು ಹೌದಲ್ಲ
ಅದು ಕರೆಕ್ಟ್ ಬುಡ
ಹ್ಮ್ ಹುಡುಗರು ಇ ಅಬ್ದುಲ್ಲನ ಹುಡುಗ ಪುಲ್ ಸರಿ ದ ಏನ್ ಉಡಿ ಚಿಂತೆ ಮಾಡ್ತಾನ ಏನ್ ಮಾಡ್ತಾನ ಊಟ ಚಿಂತೆ ಮಾಡ್ತಾನ ಒಂದತ
ಹ್ಮ್ ಮನೆಯಾಗ ಕಡೆ ಮನಗಂಡ ಉಂಡು ತಿಂದು ತಿರುಗಾಡಿ ಇರ್ತಿವಿ ಇಲ್ಲಿ ಬಂದ್ ಕಡೆೇ ಇಲ್ಲಿನ್ ಚೊಲೋ ಇರದಪ್ಪ ನಾವು ಅಂದ್ಕೊಂಡ್ ಬಂದಿರ್ತೀವಿ ಇಲ್ಲಿ ಇತ್ತ ಅಂದ್ರ ಇವ್ರ ಅ ಮಾಡ ನೋಡಿ ಎಷ್ಟ ನಮ್ ಎದಿ ಹೊಡ ಹೋಗ್ಬಬಿಟ್ಟದ
ಹೌದೌದು ಅವ್ರೇ ದಪ್ಪ ಆಗ್ಯಾರ ಅಡಿಗೆ ಮಾಡಾರ ದಪ್ಪ ಆಗ್ಯಾರ ಹುಡುಗುರ ಏನ್ ದಪ್ಪ ಆಗಿಲ್ಲಾ
ಹಾ ಅಡ್ಗೆ ಮಾಡಾರ ದಪ್ಪ ಆಗ್ಯಾರಲ್ಲ ಹ್ಮ್ ಹಾ ಅದೇ ಅದೇ ಅದೇ
ಹ್ಮ್
ಎಲ್ಲಾ ನಿಮ ನಿಮ್ಗೆಲ್ಲಾ ಕೊಡ್ತಾರ ಕಡೆ ಸ್ವಲ್ ಸ್ವಲ್ಪ ತೊೊಂಡ ಕೊಡ್ತಾರ ಆಕಡೆ ಹೋಗ್ಯಸನ್ ತಾವು ಒಳಗ ಡೈನಂಗ ಹಾಲ್ ತಗೊಂಡು ತಾವವು ತಿಂತಾರಲ್ಲಾಟ
ಹ್ಮ್ ಅಲ್ಲಾ ಅಂದೆ ಹೊತ್ತೆ ಹಾಕಿರ್ ಉಣತಪ್ ಹುಡುಗರು ಒಂದ ಎರಡ್ ಸಟ್ ಹಕ್ತಾರ ಆಯ್ತು ಬಿಟ್ಟ ಬಿಡ್ತಾರ ಹುಡುಗರು ಚ್ಯಾಂಂತನ್ ಕೇಳಕ್ ನಾಚಿ ಬರ್ತಾವ ಮನೆಗೆ ನಾಟಕ ಚೋಟ ಅಣ್ಣಅಂತಾರೆ ಇಲ್ಲಿ ಎಡ್ ಸೋಟಐಕನ್ ಸಾಕ ಅಪ್ಪ ಸಾಕ್ತು ಎ ಕು ಅಂತ
ಹ್ಮ್ ಇಂತ ಅಡಿಯಾರ ನಾವ್ ಹಾಸ್ಟಲ್ ಮುಗತಾನ ಇದ್ರ ಇದ್ರ ಅಂತಂದ್ರ ಆಯ್ತ್ ನೋ ನಾವ ಫುಲ್ ಮನ್ಷ್ಯರ ಬಾಳಕೆನ ಬರಲ್ಲ
ಬಾಳಕಿ ಬರಲ್ಲ ಏನ್ ಕಾಲ್ ಕಾಯ್ಯ ಶಕ್ತಿರ್ಲ ರಂಗ ಆತ ಮುಂದ್ ಹೊಲ ಮನಿ ಕೆಲ್ಸಚ್ಚ ಹೊಲ್ದ ಕೆಲಸ ಮಾಡದಾಗಲ್ಲ
ಹ್ಮ್ ನಮ್ಮಪ್ಪ ಮನೆೆ ಬೈದ್ ಬಿಟ್ಟ ಏನ್ ತಿದ್ಲಲಿ ಅಷ್ಟ ಎಷ್ಟನ ಸುಗಿದಂತ ಏನ್ ಚಡಗಿಟ ಮಾಡ್ದನೆ ಹಾಸ್ಟಲ್ ಅಂತ ಅಂದು
ಹ್ಮ್ ಮತ್ತ
ಹ್ಮ್ ನಮ್ಮ ಅಪ್ಪ ಬೈದವ ಮರ ನನಗ ಇಷ್ಟ್ ದಿನ ಬೆಲ್ಲ ಇರ್ತವ ಹ್ಮ್ ಇವ್ರು ಮಾಡ ಅಡಿ ಅಡ ಅಡಗೆ ಮಾಡಾರ ಇವ್ರ ಬೇಷ್ಯಾರ ನಾವು
ಸರಿ ಆಯಂಗೆೆ ಆಯಗೆ ಅದಾ
ಹ್ಮ್್ಮ
ನೀ ಈ ಕಡೆ ಕಾಲ ಜೋದ ಮಾಸ್ತರ್ ಕಲ್ಯನು ನಾವೇ ಬಸಬಬೇಕಕ್ ಇಲ್ಲಿ ಅಡಿ ಮಾ ವಡನ್ಸ್ವರ್ದ್ರೆ ಅವ್ರರು ಅಡಿಯರ್ ಬರ್ಲ್ಲಾನ ನೀವ ಅಲ್ಲೇ ಮುಂದ್ ಇರ್ತರಿ ಚಲೋ ಮಾಡ್ರಂತ ತ ಅವ ನಮಗ ಬೈತಾನ
ಹ್ಮ ನಾವು ಸ್ವಲ್ಪ ಹೋಗಿ ಅಡ್ಗೆರ್ ಮುಂದೆ ಅಡಗಿ ಚೆನ್ನಾಗಿ ಇಲ್ಲಪ್ಪ ಅಂದ್ರೆ ನಮಗೆ ಅಡಿಗೆ ಬಿಡ್ತಾರೆ
ಹ್ಮ್ ವರಿಯನ್ ಕಳಿಸಿ ಕೊಡುಸ್ತಾರೆ ಅಂತಾರೆ
ಹ್ಮ್ ಅದೊಂದು ಅಂಕಿ ಗ ಅದಕ್ಕೆ ಕೂಡ ಜಾಸ್ತಿ ಮಾತಾಲ್ಲ ನನ ಹತ್ರ
ಅಲ್ಕೊಂಬರಿ ಕೇಳೋದ್ ಬಿಟ್ಬಿಟ್ಟಿನನ ಈಗ ಒಂದ ಆರು ತಿಂಗಳ ಯ್ತ ಅವ್ರ ಅಡಗಾರ ಮಾತ್ರ
ಅವರು ಅಡುಗೆ ಹಂಗರ ಮಾಡಿಕೊಳ್ಳಪ್ಪ ನಾನು ಸುಮ್ ಕುಂತುಬಿಡ್ತೀನಿ ಮತ್ತ ಅವ್ರು ಕೂಡ ಜ ಹೇಳ ಮತ್ತೆಲ್ಲಿ ನಮಗೆ ಇಲ್ಲಿ ಹೊಡ್ಸಂಗಾರಂತ ತಂದಸನಿ
ಹೌದೌದು
ಏ ಮನ್ನಿ ಹಿಂಗೆ ಮಾಡಿ ನ ಮಾಕ್ಲಿ ಹೋಗಬಬೇಕಕ್ ಅಕ್ಕ ಇಲ್ಲ ಲೋಕಲ್ ಹುಡುಗಿ ಒಡಸಬಿಟ್ಲ
ಸರಿ ಮರಿ ಹೊಡಸಿದ್ರ ಅಂತಲ್ಲ ಬಲೆಟ ಹೊಡಸ್ರ ಅಂತಾರೆ ವೈಷ್ಣವ್ ಎಲ್ಲ ಹೋಟೆಲ್ ಮು್ದ ಹ್ಮ್
ಹೌದೌದು
ಹೌದ ಅವ ಎಡ್ಕೋಕಾನ ಅವ ವೇಸ್ಟ್ ಅವ ಪೀೂ್ನಂತ ಬೆಳತಾನ ಕೆಂ ಇಲ್ಲ ಇರ್ತಾನ ರಾತ್ರಿ ಇದ್ರ ಮನೆಾಗ ಹೋಗಿ್ ಮಕ ಅಂತಾನ ಇಲ್ಲಿ ಹಸ್ಟಲ್ ಕಾಯಿಬ ಬಿಟ್ಟ ಹೋಗಿ ಮನ್ ಇರ್ತವ ಹಗಲೆಲ್ಲ ಇಲ್ಲೇ ಇರ್ತಾನೆ
ಅವ್ ಅಡಡ್ಗೋಗ ಇದ್ರರು ಎಲ್ಲದಂಗ ಆಶಲ್ ಬಸ್ಟ್ ಅವ ತಗೋದಕಡಬಬೇಕ
ಅರೆ ಪಸ್ಟ್ ಅವನ ತಗದಾಕ್ಬೇಕು ಹ್ಮ್ ಸರಿ